ಹಲೋ ಡೆಲ್ಲಿ ವಯತ ಬೀಡು ಅನ್ಕೊಂಡೇ ನಾ ಫೋನ್ ಎತ್ತಲ್ಲಿಲ್ಲ ನೀವು
ಹ ಹ ಎಲ್ಲ ಹಾಸ್ಪಟ್ಟೆ ಈಗ
ಎಗ್ರತಿ ಬಿುಡು ಉಪ್ಪ ಅಂತನಕಂಡ ಎಗಿರ್ತಿ ಬಿಡುಪಾ ಅಂತನ ಕೊಂಡನೆ ಹೋಗಿಲ್ಲ ನಾನಿವತ್ತು ಕಾಲೇಜ ಇದ್ರೊಳಗಲ್ಲ ಇವೆಲ್ಲಾ ಇದು ಮಾಡಿ ಇ ಅಂದ್ರೆ ಇದಕ್ಕನು ಕೊಡ್ತಾನ ಕ್ಯಾನ್ಸಲ್ ಅದ ಹಲೋ
ಹ್ಮ ಕೆಸ
ಕ್ಯನ್ಸ
ಅ ಅದ ಒಂದ್ ಸಲ ಆಕ್ಕ ಅವ ಏನ್ ಮಾತಾಡ ಯಾಕ
ಹಂಗಲೆ ನೀಂದ ಗಡಿ ಹೇಳತ್ ನೋಣ್ಣ
ಇನ್ನಲ್ಲ ಹಿಂದಗಡೆ ಹೇಳ ನಾಡ ಒಂದ್ ಕ ಮದ ಆದ್ರೆ ಕೆಲ್ಸ ಆತಾನದ ಹಂಗ ಮಾತಾಡತಾರ
ಏ ಯಪ್ಪ ಹಿಂದಗಡೆ ಹೇಳುತ್ತೇನೆ ಕಾಲೇಜ
ಹ ಹಿಂದ ಗಡ ಕಾಲೇಜ ಹೋಗಿದ್ದೇನ ಇಲ್ಲ
ಡಬಲ್ ಡಬಲ್ ಸೌಂಡ್ ಕೇಳತ್ತ ನಿನ್ಗೆ
ಡಬಲ್ ಡಬಲ್ ಇಲ್ಲ ಒಂದ್ ಸಲ ಕೇಳ್ತದೆ
ಲೇಟಾಗಿ ಕೇಳಸ ಅಲ
ಸ ಲಡಾಕತ
ನೀ ಕೆಡೆಗ ಮಾಡಂಗ ಕಾಣತ್ತ ತೇಪ್ಪಾ ನಾವ್ ಮಾತಾಡಿದ್ ಎರಡ್ ಸೆಕೆಂಡಿ ಕೇಳತ್ತದ ನಿನಗ
ಹ ಹೌದು ನೀೇತನಗ
ನಂದು ನನಗ ರಿಪೀಟ್ ಕೇಳಲತ್ತ ಸೌಂಡ್
ನದ ಕೆಳ್ತಲ್ಲ
ಅಪ್ಪ ಅದಂದು ಕೇಳ್ತದ್ ಬಿಡ ನಂದು ನನಗೆ ರಿಪೀಟ್
ಕೇಳ್ತ ಅ ಅದ ಪಡ್ ಸೌಂಡ ಹಂಗೆ ಕೇಳ್ತ ಬಿಡ ಏ ಏನ್ ಮಾಡಕ್ಕಾಗಲ್ಲ ಏನ್ ಮಾಡ್ತಿ ಮತ್ತೆ ಆ ನೆಟ್ಟ ಕಲ ಇತ್ಲೇಪ ದಿನ್ನ ಕಳಿದ್ದಲ್ಲ ಇವತ್ತು
ಖಾಲಿ ಯಾಕ ಮಡ
ಅದ ಗೊತ್ತಿಲ್ಲ ಬಯಂಕಾಲತ್ತ ಸುಮ್ಮ ನೀವು ರಿಚಿಕ್ಕಿದ್ರೆ ಹಂಗೆ ರೀಚ್ ಚಕ್ಕನ್ ಚಕ್ಕ
ಫೈವ ಜಿ ಇಲ್ಲ ರ
ಫೈ ಜಿ ಬರಲ್ಲ ಇ ನನ್ನ ರೂಮನ್ಯಾಗ್ ಬರಲ್ಲ ಫೈವ್ ಜಿ
ಹ್ಮ ಫೈ ಜಿ ಹಾಕು ನಾವು ಮ್ಯಾಗ ಎಲ್ಲರ ಹೋಗ್ಬೇಕಪ್ಪ ಏನರ ನೋಡಂಗಿದ್ರ ಎಲ್ಲಾ ನೋಡಂಗಿದ್ರೆ ಎಲ್ಲಿರೂ ಹೋಗಕ್ ಮ್ಯಾಲ
ಅಟ್ ಮಾಡ್ಬೇಕ ಮತ್ತೆ
ಇಲ್ಲೇ ಕುಂತಿಸಿ ಆರಾಮ್ ರೀಸ್ ಆ ಸುದಿ ಆರಾಮರೀ ಆಗ್ ಸುದ
ಇಲ್ಲಿ ಕುಂತ್ರ ಆಗ ಕೆಲ್ಸ ಹೋಗಚ ಮಾಡ್ತಂದಾರ
ಫೈ ಜಿ ಇದಬಕ ಇಲ್ಲ ಅಂದ್ರೆ ಹಾಕಿಲ್ಲ ನೆಲ್ಲ ಬರ್ತಲ್ಲ ಇ ಅ ಕೂಡ ಮಾತ್ರ ಬೇಕ ಅ ಪೋನ ಮಾತಾಡಸಲ ಅದಕ್ಕೆ ಕಾಡಸೈತಿ ಹಾಕಿಲ್ಲ ಹಾಕ್ಸಬಕ್ಕ ಹಾಕ್ಯಾರ ಹಾಕ್ಯ ಅ ಯವಸ ಸ ಫೋನ್ ಕೊಟ್ಟ್ರ ಯ ಅಲ್ಲಿ ಹೋಗಿ ಮಾತಾಡಪ್ಪ ಅಣ ನೀಬ ಗುಡಿ ಜಾಗ ಇದ ಹಲೋ ಇರಲ ಸಾಕಷ್ಟು
ಕಂಟ್ರೋಲ್ ಬೈ ಕಂಟ್ರೋಲ್
ಅಲ್ಲ ಹಾ ಹಾ ಇಲ್ಲ ತಿಲಿಕಾರ ಗುಡಿ ಜಾಗ ಅದ್ರ
ಹ
ನಿಮ್ ಸೌಂಡಿಗೆ ಕೇಳಲ್ಲಗ್ಯದ ಎಡ್ ಎಡ್ ಸತಿ ಹಓದರ್ಲತ್ ನಂದು ನನಗೆ
ನಂದಿ ಕೇಳ್ತಿಲ್ಲ
ನಿಂದು ಕೇಳ್ತದ ನಂದು ನನಗೆ ನಂದು ನ ಅಲ್ಲಿಗೆ ಕೇಳತ್ತ ಸೌಂಡ
ಹಾ ಹಲೋ ಹಾ. ..
ಚಂದ್ರವಂಜೀವಬಂಧ್ಹೇಧಿನಿ. .. ಹರಿ, ಚಾದ, ಹರಿ, ಚಾವಲ್. ...
.. ಯ, ಅಪ್ಪ, ಅಣ್ಣ ಮಾತಾಡ್ಪ ನಿಮ್ಮತ್ ಪೂರ ಕೆಡಸಿಡ್ಬಾಡ, ಆಟ? ..
ಹೇ, ಇಲ್ಲ, ಇಲ್ಲಲ್ಲ. .. ಕೆತ್, ಕೆತ್, ತಗೋ, ಕೆತಲ್ಲ. .. ಅದ, ಒನ್, ಜಿ, ಬಿ. .. ಒಂದ್, ಜಿಮ ಗೊತ್ತಂದ್ರ! ನೆಟ್ ಕೋಡಲ್ಲ. ..
ಇದು. . ..
ಹ್ಮ ..
ಸಂತೆ, ಹೆಚ್ಚಿದನ, ನಗಗಳೇ ಸಂತೆ, ಹಚ್ಚಿದ. ..
ಸಂತೆ, ಅಚಿಧಾ? ..
ಅಲೋ, ಏನಂದ? ..
ಅಚ್ಚಿದ್ದ. .. ಹೇ ಸುಮನ್ರೋಗವಾ, ಹ. ...
ಮಾತಾಡಕ್ಕ? ..
ಹ, ಮಾತಾಡಕಂಗೆ! ನಾಲ್ಕು, ನಾಲ್ಕು, ಹಾಲ್. ..
ಹ್ಮ್, ಹ್ಮ್. .. ನಿಂದು, ಏನು, ನಡದು? ..
ಮತ್ತೇನಿಲ್ಲ. ..
ಹಲೋ, ಟ್ರಿಪ್ ಹೆಂಗಯ್ತು? .. ತ್ರಿ, ಹಣ ಒಂದೊಂದು, ದಿನ ಟ್ರಿಪ್ಪಿಗೆ ಹೋಗಿ ಬರ್ತ್ರಿ, ಯಾರೋಬಾರು. .. ಅಲ್ಲಪ್ಪಾ, ಒಂದೊಂದ್, ದಿನ ಟ್ರಿಪ್ಗೆ, ಹೋಗಿ ಬರುತ್ರಿ! ಆರಾಮ್ ಏನ್ ನಡದ ಅಂದಿ. .. ..
ಏನು? .. ಲೋ, ಪಾಯ, ಮಿಸ್ ಮುಸನೆ ಕೊ ನಾವನು. ..
ಸಮೀಪರ, ಲೆಕ್ಕಾ, ದೂರರು, ಲೆಕ್ಕ ಹೋಗೋದು! ಇಂಪಾರ್ಟೆಂಟ್? .. ಹ. .. .. ಆ .. ಮಜಾಕ್, ಮಜ್ಜಾಕ್, ಇರ್ಬೇಕಕ್, ಚೇತನಾಳ್ಲ. .. ಹೊರ, ಒಮ್ಮತ್, ನನಗೆ, ಯಾಕದು. .. ಯಾರತ್ರ, ಹೇಳುದ, ಎನ್ನ್ಗ, ಯಾರುವತರಹೇಲಿ. .. ಹ್ಮ .. ಇದೇ ಇರು, ಕಡಿಲ, ತಾರ ವ ಕಡಿಲ. .. ನಡೀತಾಳೆಯೇನು? ಇವಾಗ, ಕಡೀಲಾ. .. ಕಡಿಲತ್ತವ, ನೂಳ, ಹೇಳು? .. ಅಲ್ಲಾ, ಉಳಗಿನ, ಕಡಿಲತ್ತ, ಏನುನಿಂ. ಗೆ ಅಲೋ?
ಹಓಯ್ಬಿಡ್ಲಿ, ಅಪ್ಪ ಯಾಕೆ? ಏ ಏ ಕಟ್ನೆ ಮಾಡುವ ಅಷ್ಟ ಎಲ್ಲ ಇದ್ ಮಾಡು. .. ಯಾಗ್, ಮಾಡ್ತಾಳ, ಹೇಳು? ..